ಸ್ತದೆ ನಿಮ್ಗ ಕೇಳಿಸ್ತಿದ್ಯಾ?
ಕೇಳಿಸತಾ ಕೇಳಿಸ್ತಾಯತ್ ಹೇಳು ಎಲ್ಲಾರನ್ನ ಎಲ್ ಕಳಸ್ ಬಿಟ್ಟೆ ಮನೆಲ್ ಇರಸ್ತಿದ್ದಂಗೆ.
ಯಾರೂ ಇಲ್ಲ ಇವತ್ತು ಸೋಮವಾರ ಅಲ್ವಾ?
ಹ್ಮ್ ಸೋ
ಎಲ್ಲ ಹೋದ್ರು ಕೆಲ್ಸಕ್ಕೆ ಹೌದು ಎಲ್ಲಾ ಕೆಲ್ಸಕ್ಕ ಹೋದ್ರು.
ಎಲ್ಲಾರ್ನ್ನ ಕಳ್ಸಸ್ಬಿಟ್ಟು ನೀನ್ ಒಬ್ಳೆ ಏನ್ ಮಾಡ್ತಿದ್ದಿಯಾ ಅಲ್ಲಿ.
ಏನಿಲ್ಲ ಎದ್ದೆ ಬೇಜಾರಾಯ್ತು ಸುಮ್ನೆ ಇದ್ದೆ ಅವಾಗ್ಲೇ ಎದ್ದೆ ಒಂಬತ್ ಗಂಟೆಲ್ಲೇ ಎದ್ದೆ ಬೇಜಾರಾಗ್ತಿತ್ತು.
ಎ ಇನ್ನು ಸೂರ್ಯನೂ ಹುಟ್ಟಿರಲ್ಲ.
ಆಲೇ ಇವಾಗಾಲೇ ಹನ್ನೆರಡು ಗಂಟೆ.
ಹ್ಮ್ ಅದೇ ನಿಮ್ಗ ಒಂಬತ್ತು ಗಂಟೆಗ ಸೂರ್ಯ ಹುಟ್ಟದು. ಏನಂದೇ
ಧ್ವನಿಯಲ್ಲಿ ಏನೋ ಸ್ವಲ್ಪ ಏನೋ ಇದಿದೆ ನೋಡು ಒಂಚೂರು ಸರಿ ಮಾಡ್ಕ.
ಇವಾಗ ಕೆಳಸ್ತಿಲ್ವಾ?
ಕೇಳಿಸ ಹಾಂ ಇವಾಗ ಕೇಳಿಸ್ತೈತೆ.
ಎದ್ದಬಿಟ್ಟು
ಏನಂದೆ?
ಎದ್ದಾದ್ಮೇಲೆ ಸುಮ್ನೆ ಇದ್ದೆ ಹನ್ನೊಂದುವರೆವರ್ಗುನು.
ಹ್ಮ್
ಅದಾದ್ಮೇಲೆ ಹೋಗಿ ನನ್ ತಂಗಿ ನೀರ್ ದೋಸೆ ತರ ರುಬ್ಬುಟ್ಟು ಹೋಗಿದ್ಲು ಅದನ್ನ ತವಾ ಮ್ಯಾಲ ಹಾಕ್ಬಿಟ್ಟು ನೀರ್ ದೋಸೆ ಹಂಗೆ ಮಾಡ್ಬಿಟ್ಟು ನಿನ್ನೆ ನಾನ್ ವೆಜ್ ಮಾಡಿದ್ವಿ ಚಿಕನ್ನು
ಹ್ಮ್
ಚಿಕನ್ ಸಾಂಬಾರ ಇತ್ತು ಅದರಲ್ಲೆ ತಿನ್ಬಿಟ್ಟು ಹೋಗಿ ಆಲ್ಮೋಸ್ಟ್ ಇರುತ್ತೆ.
ಹ್ಮ್ ಹ್ಮ್ ಹ್ಮ್ ಹಂಗೆ
ಹ್ಮ್
ಯಾವ ಭಾನುವಾರನೂ ಬಿಡಂಗಿಲ್ಲಾ. ಯಾವ್ದೋ ಒಂದೊಂದ್ ಭಾನುವಾರ ಬಿಡ್ತಾರಷ್ಟೇ ಹ್ಮ್.
ಹೌದು.
ನಿಮ್ಮಮ್ಮ ಹೆಂಗಿದಾರ ಹೋಗ್ಲೆನೋ ಹುಷಾರಿಲ್ಲ ಅಂತಿದ್ದಲ್ಲ.
ಪರವಾಗಿಲ್ಲ ಇವಾಗ ಅದೇ ಜಾಸ್ತಿ ಗ್ಯಾಸ್ಟ್ರಿಕ್ ಆಗಿ ಹೋಗ್ಬಿಟ್ಟಿತ್ತು.
ಹ್ಞೂ ಎಲ್ಲ ಇದಾರೆ ಮನೆಯಲ್ಲೆ ಇದ್ದೀರಾ?
ಹ್ಮ್
ಹ್ಞ ಮತ್ತ ಅವ್ರಗ್ ಊಟ ತಿಂಡಿ ಎನು ನೋಡ್ಕೊಳೋದ ನೀನು. ಹ್ಮ್ ನೀನೆ ಹ್ಮ್ ಹ್ಮ್ ನೀನೇ ಹನ್ನೊಂದುವರೆಗೆದ್ರೆ ಪಾಪಾ ಅವರು ಪೇಷೆಂಟು.
ಹನ್ನೊಂದುವರೆಗಲ್ಲ ನಾನ ಎದ್ದಿದ್ದು ಒಂಬತ್ತ ಗಂಟೆಗೆನೆ. ಬೆಡ್ ರೆಸ್ಟ್ ಮಾಡಂಗೆಲ್ಲ ಆಗಿಲ್ಲ. ಸ್ಟಮಕ್ ಅಂದ್ರೆ ಮಸಾಲೆ ತಿಂದ್ರೆ ಹೊಟ್ಟೆ ಪೇನು ಆ ಥರ.
ನ್ನು ಯಾರಿಗೆ ಮಸಾಲೆ ಏನಿಕ್ ತಿಂದೆವು ನಾ ನಿನ್ನೆ ಫುಲ್ ಮಾಂಸಾಹಾರಿ ಊಟ ಹ ಹ್ ಹಾ ಹಂಗಾ.
ಹ್ಮ್ ಹ್ಮ್ ಹ್ಮ್
ಮಸಾಲೆ ಏನು ಕೊಡ್ಬೇಡ್ರಿ
ಹೌದು ಆದ್ರೆ ಸಾಂಬಾರ್ ಎಲ್ಲ ಮಾಡ್ಬೇಕಾರೆಲ್ಲ ಇರುತ್ತಲ್ವಾ ಅದ್ರಲ್ಲಿ ಏನು ಮಾಡಕ್ಕ ಆಗಲ್ಲ ಅವಾಗ.
ಹ್ಞೂ ಕಡಿಮೆ ಹಾಕ್ಬೇಕು ಇಲ್ಲ ಅವ್ರಗ್ ಒಂದ ಸ್ವಲ್ಪ ಬೇರೆ ಸಾಂಬಾರ ಮಾಡಿಕೊಡ್ಬೇಕು ಚಿಕ್ಕದಾಗಿ.
ಸಾಂಬಾರ ಮಾಡದೆ ನಮ್ಮಮ್ಮ.
ಓ ಹಂಗಾ ನಿಮ್ಮಮ್ಮ ಮಾಡಿದ್ರೆ ಅವರೇ ಸ್ವಲ್ಪ ಬೇರೆದ ಮಾಡ್ಕೊಬೇಕ ತಾನೆ.
ಹ ಅದಿಗೆ ಅಂದ್ರೆ ನಾವ ತಿನ್ನದು ಆಹಾರ ಪದ್ಧತಿ ಏನಿರುತ್ತೆ ಅದು ಚೆನ್ನಾಗಿರೋದಿಲ್ಲ ಅಲ್ವಾ ಮುಂಚೆಯಿಂದನೂ ಹೆಂಗೋ ಇರುತ್ತೆ. ಅದಾದ್ಮೇಲೆ ಬೆಂಗ್ಳೂರ್ ಬದ್ಮೇಲೆ ಒಂಥರಾ ಆಗುತ್ತೆ.
ಹ್ಮ್ ಅಲ್ಲ ಹಾ ಈಗ ಅವ್ರ ಆರೋಗ್ಯ ಅವರೇ ನೋಡ್ಕೊಂಡಿಲ್ಲ ಅಂದರೆ ಹೊರಗಡೆ ಅವ್ರು ಎಷ್ಟ ಹೇಳಿದ್ರೆ ಏನಾಗ್ತೈತೆ.
ಹೌದೌ ಅದಕ್ಕೆ ನಾನು ಹೇಳ್ದೀನಿ ಮೂರ್ ತಿಂಗಳು ಕರೆಕ್ಟ್ ಟ್ಟಾಗಿ ನೋಡ್ಕೊ ತರಕಾರಿ ತಿನ್ಕೊಂಡು ಹಣ್ಣ ತಿನ್ಕೊಂಡು ಮಸಾಲ ಎಲ್ಲಾನ ಬಿಟ್ಟು ಅನ್ಬಿಟ್ಟು
ಹ್ಮ್
ಏನ್ ಮಾಡಕ್ ಆಗಲ್ಲ ಹೇಳು ಅಷ್ಟ ಹೇಳ್ಬೋದು.
ಅಷ್ಟೇ ಅಷ್ಟೆ ಕೇಳಲಿಲ್ಲಾಂದ್ರೆ ಏನು ಮಾಡಕ್ಕಾಗಲ್ಲ ನಾನು ರಾವ ನಮ್ಮಮ್ಮನ ಮೇಲೆ ಸರ್ರಿಯಾಗಿ ರೇಗಿದ್ದೆ ರಾತ್ರಿ. ಮತ್ತೆ ಹುಷಾರಿಲ್ಲ ಮೊನ್ನೆ ಹೇಳಿದ್ನಲ್ಲಾ ನಿಂಗೆ. ಹೊಟ್ಟೆ ನೋವು ಅಂತ ಅಳ್ತಿತ್ತು ಅಂತ ಹ ಹೋಲ್ ಸಿತಾ ಇದ್ರೆ ನಿನ್ನೆ ಮಳೆ ಸಿಕ್ಕಾಪಟ್ಟೆ ಸುರಿತೈತೆ. ಅದು ಯಾರ ನಮ್ಮ ಮ ಅಯ್ಯೋ ನಮ್ ದೊಡ್ಡಮ್ಮನ ಮಗಳ ಮಗ ಮೊಮ್ಮಗಂದೇನೋ ಬರ್ತ್ ಡೇ ಅಂತ ಇದ್ರೆ ಆ ಫಂಕ್ಷನ್ ಓಡೋಗ್ಬಿಟ್ವ್ಳೆ. ಫೋನ್ ಮಾಡ್ತಾ ಇದ್ರೆ ತೆಗಿತಾನೆ ಇಲ್ಲ ಬಯ್ತಾಳೆ ಅಂತ. ತಿರ್ಗ ಒಂದ್ಸಲ ತೆಗದ್ ಬಿಟ್ಟು ಇಲ್ಲೇ ಇದ್ದೀನಿ ಅಂತಾಳೆ. ಆಟೋದಲ್ಲೂ ಬಸ್ಸ ಅಲ್ಲೋ ಹೋಗ್ತಾವ್ಳೆ ದಿನ್ ನನಗೆ ಸುಮ್ನ ಹೇಳ್ತೈತ್ ನಮ್ಮಮ್ಮ. ಹ್ಮ್ ಹುಷಾರಿಲ್ಲ ಹುಷಾರಿಲ್ಲ ಅಂದ್ರೂ ನಮ್ಮಮ್ಮಂಗ ಅದೇನೋ ಫಂಕ್ಷನ್ಗಳು ಪ್ರೋಗ್ರಾಮ್ಗಳು ಅಂದ್ರೆ
ಅಂದ್ರೆ ಅಲ್ಲೆಲ್ಲಾ ಸಿಕ್ತಾರಲ್ವಾ ಮಾತಾಡೋದಿಕ್ಕೆ ಬೇರೆ ಟೈಮ್ ಅಲ್ಲೆಲ್ಲ ಸಿಕ್ತಾರ ಮಾತಾಡೋದಿಕ್ಕೆ ಇಲ್ಲ.
ಮಾತಾಡಕಂದ ಹುಷಾರಿದ್ದಾಗ ಸರಿ ಆಯ್ತು ಹೋಗ್ಬಲಿ ನಾವು ಅದಕ್ಕ ಒಪ್ಕೊತೀವಿ. ಹುಷಾರಿಲ್ದೇ ಇದ್ದಾಗ ಹೋಗಿ ಇನ್ನೂ ಜಾಸ್ತಿ ಆದ್ರೆ ತಲೆ ನೋವ್ ಯಾರ್ಗೆ ನಮ್ಗೆತಾನೆ.
ಹೌದು.
ಹ್ಮ್ ಮತ್ತ ಅದನ್ನ ಅರ್ಥನೇ ಮಾಡ್ಕೊಳ್ಳ ತಿರ್ಗ ಹುಷಾರಿಲ್ಲಾ ಅಂದ್ರೆ ಬಿದ್ಕೊಂಡ್ಬಿಡ್ತೈತೆ ಎದ್ದೆಳದೇ ಇಲ್ಲ. ಊಟ ಇಲ್ಲ ನಿರಿಲ್ಲ ಕೂಳ್ ಇಲ್ಲ ಏನಿಲ್ಲ ಅಂತ.
ಅಯ್ಯೋ ಅಕ್ಕವ ಎಂತದುಪಿನ್ನೇ ನಮ್ಮ ಏರಿಯಾದಲ್ಲಂತೂ.
ಹ್ಮ್ ಹ್ಮ್ ಓ ಇಲ್ಲೂ ಹಂಗೆ ಇಲ್ಲೂ ಜೋರಾಗ್ ಬರ್ತಾನೆ ಇತ್ತು.
ಹ್ಮ್ ಇವತ್ತಿಲ್ಲ ನಾವು ಟೆರಸ್ ಮೇಲೆ ಬಟ್ಟೆ ಒಣ ಹಾಕಿ ಮೂರ್ ದಿನ ಆಯ್ತು.
ಹ ಒಣಗಲಿ ಬಿಡು ಬಿಸಿಲು ಬಂದಾಗ ಒಣಗಲಿ ಮಳೆ ಬಂದಾಗ ನೇನಿಲಿ.
ಅದೇ ಆಗ್ತಿರೋದು ಆಯ್ತುಬ ಬಿಡು ಬಿ
ಹ್ಮ್ ನಾ ಇವತ್ತಂಗ ಬೆಳಿಗ್ಗೆ ಸ್ವಲ್ಪ ವಗ್ದಿದೀನವ್ವ. ಏನಾಗ್ತವೋ ಗೊತ್ತಿಲ್ಲ ಹ್ಮ್ ಅದೇ ಮ ಇಲ್ಲ ಕೈಯೆಲ್ಲ ತೊಳಿತೀನಮ್ಮ ನನಗೆ ಅದು ಇಷ್ಟ ಆಗಲ್ಲ ಅದೇಏನು ಹಂಗೆ ಇರ್ತೈತೆ. ಒಂದು ಸ್ವಲ್ಪ ಅದು ಏನೋ ಮಾರ್ಕ್ ಆಗಿದ್ರು ಅದು ಹೋಗಲ್ಲ. ಆ ಬಟ್ಟೆ ಮೇಲೆ ಇರೋ ಧೂಳು ಸಮೇತ ಹೋಗಲ್ಲ ಅ ಸುಮ್ಮ್ನೆ ಹಿಂಗೆ ತಿರುಗಿಸ್ಬಿಟ್ಟು. ಪೌಡರ್ ವೇಸ್ಟು. ನವಾಕಿರೋ ಪೌಡರೋ ಸೋಪೋ ಎಲ್ಲಾ ವ್ಯರ್ಥ ಅದಕ್ಕೆ. ಜೊತೆಗೆ ಕಾಯ್ಕೋಬೇಕು ಗಂಟೆಗಳು ಗಟ್ಲೆ.
ನಮ್ಮ ಮನೆದು ಹಂಗೇನೆ ಒಂದ್ಸಲ ಆನ್ ಮಾಡಿದ್ರೆ ನಲ್ವತ್ತ್ ಐದ್ ನಿಮಿಷಕ್ಕೂ ಐವತ್ತ್ ನಿಮಷಕ್ಕೂ ನಿಂತ್ಕೊಳ್ಳುತ್ತೆ.
ಅದೇ ಅದೇ ಅದೇ. ಹ್ಮ್ ಯಾರ್ ಕಾಯ್ತಾರೆ ಹ್ಮ್ ಅದೇ ಅದೇ.
ಟವಲ್ಗೆ ಫೌಂಡೇಶನ್ ಹಾಕ್ಬಿಟ್ಟು ಒರ್ಸ್ಬಿಟ್ಟು ಹಾಕವ್ಳೆ. ಅದನ್ನ ವಾಷಿಂಗ್ ಮಿಷಿನ್ ಗಡಿಕ ಹಾಕ್ಬಿಟ್ಟು ಹಾಕದ್ರೆ ನಾನು ಒಣಕ್ವಾಗ ನೋಡ್ತಿದೀನಿ ಏನಿದ್ ದು ಹಿಂಗ್ ಕಾಣಿಸ್ತಾ ಇತ್ತಲ್ಲ ಅಂತ ಅನ್ಬಿಟ್ಟು. ನೋಡಿದ್ರೆ ಆ ಫೌಂಡೇಶನ್ ಅಲ್ಲೆ ಟವೇಲಲ್ಲಿ ಹಂಗೆ ಐತೆ.
ಯಾವ ಫಂಕ್ಷನ್ಗೆ ಹೋಗಿದ್ಲೋ.
ಅಯ್ಯೋ ಆಫೀಸ್ಗ್ ಹೋಗತಾಳಲ್ಲ ಒಂದೊಂದ್ ದಿನ ಹಾಕೊಂಡ್ ಹೋಗ್ತಾಳೆ.
ಓ ಹಂಗೆ ಹ್ಮ ಹ್ಮ್ ಹೌದಾ.
ಅಯ್ಯೋ ಅವ್ಳದ್ ಏನ್ ಕೇಳ್ತೀರಾ ಆರಾಮ್ ಜೀವ್ನ.
ಮತ್ತ್ ನೀನು ಅದ್ರಲ್ಲ ಜಾಯ್ನ್ ಆಗಿದ್ದಲ್ಲ ಸೇರ್ಕೊಂಡಿದ್ಯಲ್ಲ ಅದ್
ಅಯ್ಯೋ ಹೇಲ್ಲಿಲ್ವಾ ಅವ್ರ ಯಾರೋ ಭಾಸು ಅವರು ಚಂಗ್ಲು ಭಾಸು.
ಹ ಹ್ಮ್ ಹ್ಮ್ ಹ್ಮ್ ಹ್ ಹೋಗ್ಲಿ ಬಿಡು ಇಲ್ಲಿ ನೋಡಿ. ಅಲ್ಲಿ ಇವರು ಹೆಂಗ್ ಕೊಟ್ಟಿದ್ದಾರೆ ಅಂದ್ರೆ ಕೆಇ ಅವರು ಅವ್ಳ ಕ್ವೆಶ್ಚನ್ ಬ್ಯಾಂಕ್ ತೊ ತಗೊಂ ಬಂದ್ಲು ನಿನ್ನೆ ಎರಡು ತಗೊಂಡಿದ್ದಾಳ ನೋಳು ನಿರ್ಮಲಾ. ಹ್ಮ್ ಅವಳ್ ತೋರ್ಸುದ್ಲು ನನ್ಗೆ. ಒಂದು ಏನೋ ಭಾಗ ಒಂದು ಅಂತ ಹೇಳ್ಬಿಟ್ಟು ಅವಳು ಎತ್ಕೊಂಡು ಹೋಗಿದ್ದಾಳೆ ಎರಡು ಕೊಟ್ಟಿದ್ಲು ರಾತ್ರಿ.
ಓ ಅದೇ ಮೊದಲನೇ ಪೇಪರು ಎರಡನೇ ಪೇಪರು.
ಏ ಇಲ್ಲ ಇಲ್ಲ ಎರಡು ಒಂದೇ ಪೇಪರ್ರೇ ಅಂದ್ರೆ ಒಂದು. ಪಿ ಯು ಸಿ ಇದ್ರಕ್ಕ್ ಮಾಡ್ತಾರಲ್ಲ. ಹ ಎಕ್ಸಾಮು ಅದಕ್ಕೆ ಹ್ಮ್ ಪಿ ಯು ಸಿ ಹ್ಮ್ ಗ್ರಾಜುಯೇಟ್. ಅಂಡರ್ ಗ್ರಾಜುಯೇಟ್ ಅಂತ ಗ್ರಾಜುಯೇಟ್ ದೊಂದು ಪಿ ಯು ಸಿ ದೊಂದು ಅಂತ ಚೆನ್ನಾಗ್ ಐತೆ ಆದರೆ ಕೋಶನ್ಸು ಮಾಮೂಲಿ. ಕ್ವೆಶನ್ ಪೇಪರ್ ಯಾವ್ ಯಾವ್ ಐತೆ ಗೊತ್ತಾ. ಅದು ಯಾವ್ದ ಅದು ಡೇಟಾ ಎಂಟ್ರಿ ಅಸಿಸ್ಟೆಂಟು ಎರಡು ಸಾವಿರ ಇಪ್ಪತ್ನಾಲ್ಕರಲ್ಲಿ ಮಾಡಿರೋದು. ಆಮೇಲೆ ಕೆ ಆರ್ ಐ ಡಿ ಎಲ್ಲ ಜೆ ಇ. ನೀವ ನೀವೇ ಬತೀರಾ ಎರಡ್ ಸಾವಿರದ ಇಪ್ಪತ್ತ್ ಮೂರು ಹ್ಮ್ ಹೆಂಗ್ ಕೊಟ್ಟಿದ್ದನೆ ಅಂದ್ರ ದ್ರೆ ಕ್ವಶನ್ ಕೊಟ್ಬಿಟ್ಟು ಈ ನಾಲಕ್ ಆಯ್ಕೆಗಳು ಇರ್ತವಲ್ಲಾ.
ಹಾ
ಆಯ್ಕೆಗಳು ಅದಕ್ಕೆ ವಿವರಣ ಕೊಟ್ಟಿದ್ದಾನ ಯಾವ್ದೋ ಒಂದು ಕ್ವಶನ ಆಯ್ತ ಇತ್ತಲ್ಲಪ್ಪಾ ಇದು ಯಾವ್ದು ಇದು ಹ್ಮ. ಹಾ ಹೌದು ಚೆನ್ನಾಗ್ ಕುಟ್ಟಿದ್ದಾರೆ ಏನಿಲ್ಲ ಅಂದ್ರೆ.
ಒಂದ್ ಪೇಜು ಪೆ ಫೋಟೋ ತಗದ್ಬಿಟ್ಟು ಕಳಿಸಿ ನನಗೆ ನೀವ್ ಫ್ರೀ ಆದಾಗ.
ಹಾ ಸರಿ ಸರಿ ಕಳಸ್ತೀನಿ ತಗೋ ಅಲ್ಲಿ ಹೆಂಗ್ ಕೊಟ್ಟವ್ರ ಅಂದ್ರೆ ಇದು. ಹ ಹ ಎರಡ್ ಸಾವಿರದ ಇಪ್ಪತ್ತ್ ಮೂರು ಇಪ್ಪತ್ ನಾಲ್ಕರದು ಒಂದು ಕ್ವಶನ್ ಐತೆ ಏನಂದ್ರೆ. ಅಂಕೋಲಾ ಉಪ್ಪಿನ ಸತ್ಯಾಗ್ರಹದಲ್ಲಿ ಕೆಳಗಿನ ಯಾರು ಭಾಗವಹಿಸಿರಲಿಲ್ಲ. ಅದು ಕ್ವಶನು ಪ್ರಶ್ನೆ ಅದಕ್ಕೆ ಆಯ್ಕೆಗಳು ಏನ್ ಗೊ ತ್ತ ಎಂ ಪಿ ನಾಡಕರ್ಣಿ. ಎರಡನೇದು ಶಾಮರಾವ್ ಶೆಣಾಯಿ ಆರ್ ಆರ್ ದಿವಾಕರ್. ಗಂಗಾಧರ ರಾವ್ ದೇಶಪಾಂಡೆ ಇದ್ರಲ್ಲಿ. ಇವ್ರ ಅದ ಹೆಂಗ್ ಆಯ್ಕೆ ಮಾಡದ್ರು ಗೊತ್ತಿಲ್ಲ ಆ ಇದು ಸರಿ ಉತ್ತರ ಅಂತು ಗಂಗಾಧರಾವ್ ದೇಶ್
ಹೌದು ಅಂದ್ರೆ ಅವರು ಫ್ರೀಡಂ ಫೈಟರಲ್ಲಿ. ಒ ಒಬೋಬ್ರು ಇರ್ತಾರ ಗೊತ್ತಾ ಹೈಲೈಟ್ ಮಾಡಿರ್ತಾರೆ ನೋಡಿ ಅವ್ರ ಬಗ್ಗೆ ತಿಳ್ ತಿಳ್ ಕೊಂಬೇಕು.
ಹಾ ಅದರಲ್ಲಿ ಅಂದರೆ ಅಲ್ ಕರ್ನಾಟಕದಿಂದ. ಅದು ಪ್ರಶ್ನೆ ಹಂಗೆ ಇರೋದು ಹ್ಮ್ ಹ್ಮ್ ಹ್ಮ್.
ಆದ್ರೆ ಇವ್ರು ಮಹಾತ್ಮ ಗಾಂಧಿ ಅವ್ರೆಲ್ಲ ಮಾಡ ಪಾಡುವಾಗ ಅದೇ ಸಿಮಿಲರ್ ಟೈಮಲ್ಲಿ ಕರ್ನಾಟಕದಲ್ಲ ಆಗುತ್.
ಹ್ಮ ಅದಕ್ಕೆ ಅವ್ರ ಹೆಂಗ್ ವಿವರಣೆ ಕೊಟ್ಟಿದ್ದಾರೆ ಅಂದ್ರೆ ಇಲ್ಲಿ. ಅಂಕೋಲಾ ಉಪ್ಪಿನ ಸತ್ ತ್ಯಾಗ್ರಹ ಏಪ್ರಿಲ್ ಹದಮೂರು ಸಾವಿರದ ಒಂಬೈನೂರಾ ಮೂವತ್ತು. ಅದಕ್ಕೆ ಒಂದು ಎರಡು ಮೂರು ನಾಕು ಐದು ಆರು ರು ಏಳು ಎಂಟು ಒಂಬತ್ತು ಹತ್ತು. ಹತ್ತು ಪಾಯಿಂಟ್ ಕೊಟ್ಟಿದಿದ್ದಾರೆ ವಿವರಣೆ. ಅದ್ರ ಬಗ್ಗೆ ಚೆನ್ನಾಗ್ ಕುಟ್ಟಿದ್ದಾರೆ ಹ್ಮ್ ಹ್ಮ್ ಆ
ಇರ್ತಿಲ್ಲ.
ಹಾ ಅಲ್ಲಾ ತಡಿ ಹೇಳ್ತೀನಿ ಇನ್ನ ಸ್ವಲ್ಪ ಐತೆ ಈಗ ಅದು ಅಂಕೋಲ ಬಗ್ಗೆ ಕೊಟ್ಟಿದ್ದಾರೆ ಹ. ಆಮೇಲೆ ಗಂಗಾಧರ ರಾವ್ ದೇಶಪಾಂಡೆ ಅದೇ ಸರಿ ಉತ್ತರ ಆಯ್ತಲ್ಲ ಆಯ್ಕೆ. ಅದಕ್ಕೆ ಒಂದ್ ಎರಡ ಮೂರ ನಾಕ ಐದ ಆರು ಏಳು ಎಂಟ ಟು ಅದಕ್ಕುನು ಎಂಟು ಏನೋ ವಿವರಣೆ ಕೊಟ್ಟಿದ್ದಾರೆ ಎಂಟ್ ಲೈನಲ್ಲಿ. ಚೆನ್ನಾಗ್ ಕೊಟ್ಟಿದಿದ್ದಾರೆ ಇನ್ನೆರಡ ಬಿಟ್ಟಿದಾರಲ್ಲಿ. ಎಂ ಪಿ ನಾಡಕರ್ಣಿ ಶಾಮರಾವ್ ಶೆಣಾಯಿ ಅದು ಯಾಕೆ ಬಿಟ್ರು ಅಂತ ನಂಗ ಗೊತ್ತ ಗೊತ್ತಾಗಿಲ್ಲ ಹ ನಾನ್ ಅನ್ಕೋತೀನಿ.
ಅದ್ರಲ್ಲೆಲ್ಲ ಆಕ್ಟ್ ಇರಲ್ಲ ಅದಕ್ಕೆ ಬಿಟ್ಟಿರ್ತಾರೆ.
ಹಾ ಹೌದಾ ಹ ಮತ್ತೆ ಎಮ್ ಪ್ಪಿ ನಾಡ ಕರಡಿ ನಾನೆಲ್ಲೋ ಕೇಳಿದೀನಿ.
ನಾನು ಕೇಳಿದ್ದೀನಿ ಬಟ್ ಫ್ರೀಡಮ್ ಇದಂತ ಬಂದ್ರೆ ಅವ್ರು ಇದ್ದೀರಲ್ಲ.
ಹ್ಮ್ ಹ್ಮ್ ಹಂಗ ಕೊಟ್ಟಿದ್ದಾರೆ ಅದ್ರಲ್ಲಿ ಅದಿಕ್ಕೆ. ಅದು ಹ್ಮ್ ಎರಡು ಅದೇನು ಆಯ್ಕೆಗಳಿದಾವಲ್ಲ ಎರಡು ಆಯ್ಕೆಗಳಿಗೆ ವಿವರಣೆ ಅಂತೂ ಚೆನ್ನಾಗ್ ಕೊಟ್ಟಿದ್ದಾರೆ ಇದು ಬೇರೆ ಎಲ್ಲಾದ್ರರು ಓದಿದ್ರು ನಮಗ್ ಸಿಗಲ್ಲ ಬುಕ್ ಲ್ಲೂ ಒಂದ್ ಐದಾರ ಪಾಯಿಂಟ್ಸ್ ಸಿಗ್ತವೆೇನೋ ಅಷ್ಟೇ ಅದಕ್ಕಿಂತ ಹೆಚ್ಚಿಗೆ ಸಿಗಲ್ಲ
ಕೂ ಎರಡು ತೊಗೊಂಬಂದವ್ರಾ
ಎರಡು ಸೇರಿಸಿ ಆರುನೂರು ಚಿಲ್ಲ್ರೇನು
ಹಾಗಾದ್ರೆ ಪರವಾಗಿಲ್ಲ
ಹಾಂ ಆದರೆ ಏನ ಡಿಸ್ಕೌಂಟ್ ಕೊಟ್ಟಿದಿದ್ದಾರೆ ಡಿಸ್ಕೌಂಟ್ ಕೊಟ್ಟು ನಾನ್ನೂರು ಚಿಲ್ಲರೆಗ ಏನು ಕೊಟ್ಟಿದರೆ ಪರವಾಗಿಲ್ಲ ತೊಗೋಬಹುದು ನಮ್ಗೆನ್ ಲಾಸ್ ಆಗಲ್ಲ ಹ್ಮ ಹ್ಮ್ ತಡಿಯವ ಮಾಡ್ತೀನಿ
ಓಕೆ